ಹೇಳಿ ಮೇಡಮ್ ಅವ್ರೆ ಏನ್ ಮಾಡ್ತಿದ್ದೀರಾ.
ಏನಿಲ್ಲಾ ಕಣ್ರಿ ಸುಮ್ಮ್ನೆ ಕೂತಿದ್ದೀನಿ ನೀವೇನ್ ಮಾಡ್ತಿದ್ದೀರಾ.
ನಾನು ಇಲ್ಲೇ ತಣ್ಣ ಗಾಳಿ ಇತ್ತು ಅದಕ್ಕೆ ಆಚೆ ಬಂದು ಕೂತ್ಕೊಂಡಿದ್ದೀನಿ.
ಹ್ಮ್ ಹ್ಮ್ ಈ ಟೈಮ್ ಅಲ್ಲಿ ಈ ಸಮಯದಲ್ಲಿ
ಹೌದು ತಣ್ಣಗಿತ್ತಲ್ಲ ಗಾಳಿ ಆ ಗಾಳಿಗಾಗಿ ಇಷ್ಟೊಂದ್ ದಿವ್ಸ ಕಾತು ಕಾತು ಇವತ್ತಗ ಐತೆ
ಓಹೋ ಹಾಗೆ ಏನ್ ಊಟ ಮಾಡಿದ್ರೆ.
ಅನ್ನಾ ಸೊಪ್ಪ ಸಾಂಬಾರು ಒಂದ್ ಸ್ವಲ್ಪ ಸಿಹಿ ಊಟ
ಹ ಹಾ ಅದಿಕ್ಕೆ ಹ ಹ್ಮ ಪರಿಸರ ಪರಿಸರನ ಅದೇನು ಅನುಭವಿಸ್ತಾ ಇದಿಯಾ
ಹೌದು
ಹ್ಮ್ ಹ್ಮ್ ಮತ್ತೆ ಏನ್ರೀ ಸಮಾಚಾರ
ನಮ್ದ ಏನಾಯ್ತ ಸಮಾಚಾರ ನೀವ್ ಹೇಳಬೇಕು ನಿಮ್ ದಿನಚರಿ ಹೆಂಗಿತ್ತು.
ನಮಂದಿನಚರಿ ಏನಿದೆ ಹಾಸ್ಟೆಲ್ ಅಲ್ಲಿ ಇದೀವಿ ಅದೇ ಊಟ
ಹ ಹಾ
ಅದೇ ಮಾತುಕತೆ ಅದೇ ಕೆಲಸ ಕಾಲೇಜ್ ಒಂದ್ ಇರ್ಲಿಲ್ಲ ಅಷ್ಟೆ ಇವತ್ತು ಅಷ್ಟ್ ಬಿಟ್ಟು ನೀನ್ ಬೇರೆ ಏನೋ ವ್ಯತ್ಯಾಸ ಇರ್ಲಿಲ್ಲ ಲೇಟ್ ಆಗ ಇದ್ದೇಳು ತಿಂಡಿ ಮಾಡು ಊಟ ಮಾಡು ಮತ್ತೆ ಒಂದ್ ಸ್ವಲ್ಪ ಹೊತ್ತು ನಮ್ ರೋಮ್ ಅವ್ರ ಜೊತೆ ಮಾತಾಡು ಅಷ್ಟೆ ಮುಗತು ತಿನ್ನೋದು ಏನಾದ್ರು ಇದ್ರೆ ಓದ್ಕೊಳೋದು ಬರಿಯೋದನ್ನ ಬರಿಯೋದು ಇಲ್ಲಾಂದ್ರೆ ಮಲಕೋಳೋದು ಮೊಬೈಲ್ ನೋಡ್ಕೊಂಡ ಅಷ್ಟೇನೆ ಹ
ಹ್ಮ ಮತ್ತೆ ಕಾಲ್ ಮಾಡಿರೋ ವಿಷಯ
ಕಾಲ್ ಮಾಡಿರೋ ವಿಷಯ ಬಂದ್ಬಿಟ್ಟು ಮಳಗಳ ಬಗ್ಗೆ ಮಾತ್ರೋಣ ಅಂತ
ಅಷ್ಟ ಆಾಗಿಿಲ್ಲ
ಮಳೆ
ಓ ಮಳೆಗಾಳ
ಹಾ ಹೌದೌದು ಮಳೆಯ ಕಾಲಾನೆ
ಇವಾಗೇ ಅಲ್ವಾ ಇನ್ನೇನು ಪ್ರಾರಂಭ
ಹ್ಮ ಮತ್ತೆ ಏನೇನು ಸಮಾಚಾರ
ಸಮಾಚಾರ ಏನಿರುತ್ತೆ ಮಳೆ ಬಂದ್ರೆ ಚೆನ್ನಾಗಿರುತ್ತೆ ಮಳೆ ಬಂದಿಲ್ಲ ಅಂದ್ರೆ ಬಿಸಿ ಹೊಡಿತೈತೆ ಅಷ್ಟೇ ಅಷ್ಟೇ
ಹ್ಮ್ ಹ್ಮ್ ನಿಮಗ್ ಯಾವ ಕಾಲ ಅಂದ್ರೆ ಇಷ್ಟ
ನನಿಗೆ ಮಲೆಗಾಾಲ ಅಂದ್ರನ ಇಷ್ಟಪ್ಪ
ಹ್ಮ್ ಹ್ಮ್ ಮಳೆಯಲ್ಲೆಲ್ಲಾ ನೆನತಿೀರಂಗಾದ್ರೆ ಹ್ಮ್ ಹ್ಮ್
ನಮ್ ಕೊಠಡಿ ಅಂತ ನಮ್ ಕೊಠಡಿ ಎಲ್ಲಿರೋ ಹುಡ್ಗಿಯರು ನೋಡ್ಯಾರ ನನಗ್ ಬಾಯಿ ಬಾಯ್ ಬೆಳ್ಕತಾರ
ಕೆಕ್ಕೆೆ
ನಾನ್ ಮಳೇೆಯಲ್ಲಿ ನಿನ್ತೀನಿ ಅಂತ
ಓಹೋ ಹಂಗೆ
ಹಂಗೇನೆ ಮತ್ತೆ ಬಿತ್ನೆ ಬಿೀಡೋ ಟೈಮು ಇದೇ ಅಲ್ವಾ ಈ ಸಮಯದಲ್ಲೇ ಬಿದ್ದನೆಲ್ಲ ಹಾಕದು
ಹ್ಮ್ ಹೌದೌದು ಈಗ ರೈತರಿಗೆಲ್ಲ ಒಂದ್ ಸ್ವಲ್ಪ ಉಪಯೋಗ ಇದೆ
ಹಾ ಉಪಯೋಗನೂ ಇದೆ ಆ ಉಪಯೋಗನೂ ಇದೆ ನಷ್ಟ ಇಷ್ಟನೂ ಇದೆ ಅವರಿಗೆ
ಹೌದ ಹೌದು
ಹ್ಮ್ ಜಾಸ್ತಿ ಸ್ವಲ್ಪ ಜಾಸ್ತಿ ಮಳೆ ಆಯ್ತು ಅಂದ್ರೆ ಬೆಡ್ದಿರೋ ಬೆಡ ಎಲ್ಲಾ ಭೂಮಿಿಗೆ ಹಣ ಆಗಾಗುತ್ತೆ ಎಲ್ಲಾ ಭೂಮಿ ಗಣೆ ಆಗ್ಬೇಕು ಅಷ್ಟೇ
ಹ್ಮ್ ಅಂದ್ರೆ ರೈತ ತಿರ್ಗೂ ಅಷ್ಟನೆ ಈಗಿನ ಈಗಿರೋ ಪರಿಸ್ಥಿತಿಯಲ್ಲಿ
ಹ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಇವಾಗ ಇವಾಗ ಪ್ರಾರಂಭ ಆಗ್ತಿರೋದ್ರಿಂದ ಇವಾಗ ಬಿತ್ತನೆ ಹಾಕೊಂಡ್ರೆ ಕರೆಕ್ಟ್ ಆಗ ಮಳೆ ಜೋರಾಗುವ ಅಂತ ಆ ಸಮಯಕ್ಕೆ ಕರೆಕ್ಟ್ ಆಗಿ ನಮಗೆ ಬೆಳೆ ಸಿಗುತ್ತೆ ಆದ್ರೆ ಸ್ವಲ್ಪ ಜನ ರೈತ ಏನ್ ಮಾಡ್ತಾರೆ ಅಂದ್ರೆ ಮಳೆ ಮ ಬಂದ್ಬಿಡ್ತೈತೆ ಸ್ವಲ್ಪ ಬೇಗನೆ ಬಿ್ನೆ ಮಾಡ್ಕೊಂಡೆ ಸ್ವಲ್ಪ ಬೇಗನೆ ಬೆಳೆ ತಗೋಬಿಡೋಣ ಅನ್ನೋ ಒಂದು ಆಲೋಚನೆಯಲ್ಲಿ ಏನ್ ಮಾಡ್ತಾರೆ ಅವರು ಇಂಥ ಸಮಯದಲ್ಲಿ ಅಂದ್ರೆ ಒಂದು ಎರಡ್ ತಿಂಗಳು ಮುಂಚೆ ಬೆಳೆ ಹಾಕಿದ್ರೆ ಇಂಥ ಸಮಯ ಏನಾಗುತ್ತೆ ಅಂದ್ರೆ ಬೆಳೆ ಬೆಳೆದಿರೋ ಬೆಳೆ ಭೂಮಿಗಣ ಆಗೋಗುತ್ತೆ
ಹೌದೌದು ಹ್ಮ ಹ್ಮ್ ರೈತರ ಮಗಳು ಹಾಗಾದ್ರೆ ನೀವು ಅದಕ್ಕೆ ಇಷ್ಟಲ್ಲ ಚೆನ್ನಾಗಿ ಹೇಳ್ತಿದ್ದೀರಾ
ಮತ್ತೆ ಅದ್ರಲ್ಲ ಹುಟ್ಟಿ ಬೆಳೆದು ಮೊನ್ನಿಮ ವಾಸನೆ ಗೊತ್ತಿರೋವಳು ಕಣ್ರಿ ನಾನು
ಹ್ಮ್ ಹ್ಮ್ ಹ್ಮ್ ಅದಕ್ಕೆ ಅದಕ್ಕೆ ಅಂದ್ರೆ ಸ್ವಭಾವ ಸವಭ ಸಬಗುಣ ಎಲ್ಲಾ ಹೇಳ್ತಿದ್ದೀರ ಅವರು
ಹೌದು ಮಳೆ ಬರ್ತಿದ್ರೆ ಕೆಂಪ ಮಣ್ಣ್ ವಾಸನೆ ಬರುತ್ತೆ ಅದ್ರ ಸಮಾನ ಯಾವ್ದು ಬರಲ್ಲ ಗೊತ್ತಾ
ಹೌದೌದು ನನ್ಗೂ ಅದಂದ್ರೆ ಇಷ್ಟ ಆ ಮಣ್ಣಿನ ಸುವಾಸನೆ ಆಗ್ತಾನೇ ಮಲೆ ಬ ರ್ಬೇಕು ಆಗ್ತಾನೆ ಅದು ಅದೊಂಥರ ಚೆನ್ನಾಗಿರತ್ತೆ
ಹ್ಮ್
ಹ್ಮ್
ಅನಿಕಲ್ಲು ಮತ್ತೆ ಮೆಣಶು ಕುಡುಗು ಹೆಂಗಿರುತ್ತೆ ಗೊತ್ತಾ
ಹೌದೌದು ಮತ್ತೆ ಈಗ ಅಷ್ಟೇ ಅಲ್ಲ ಈಗ ಕೆಲವೊಂದು ನದಿಗಳು ಕೆರೆಗಳೆಲ್ಲ ನೀರ್ ಇಲ್ದಿದ್ದಂಗೆ ಇದಾಗ ಹೋಗ್ಬಿಟ್ಟಿ ಈಗಿ ಹ ಈಗಿರೋ ಮಳೆ ಈಗಲ್ಲ ಬಂದಾಗ್ಲೇನೆ ನದಿಗಳು ಕೆರೆಗಳೆಲ್ಲ ತುಂಬಿ ಹರಿತಾ ಇರುತ್ತೆ ಈಗ ನಮ ನಮ್ ಕಡೆ ಎಲ್ಲಾ ಅಹ ಅದನದು ಡ್ಯಾಮ್ಗಳೆಲ್ಲ ತುಂಬ್ದಾಗ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಅಂದ್ರೆ ಏನಂದ್ರೆ ಆಗ ಹೊರಾಗೋಗೋದಿಕ್ ಇಷ್ಟ ಆಗಲ್ಲ
ಹೌದು ಎಲ್ಲ ಸ್ವಲ್ಪ ಕೊಚ್ಚೆ ಆಗಿರುತ್ತೆ
ಹಹ ಆದ್ರೆ ಮಳೇಯಲ್ಲಿ ನೆಣೆಯಕ್ ಇಷ್ಟ ಹೊರಗ್ ಹೋಗಕ್ ಆಗಲ್ಲ
ಹೌದೌದು
ಹ್ಮ್ ಹ್ಮ್ ಅಂದ್ರೆ ಇನ್ನುೂ ಏನಾದ್ರು ಕೆಲ್ಸದ ಮೇಲೆ ಹೋಗಿದ್ರೆ ಅಂತೂ ತುಂಬಾ ಬೇಸರ ಆಗ್ಬಿಡುತ್ತೆ ಏನಕ್ಕಪ್ಪಾ ಈ ಮಳೆ ಬಾಗ್ಲೆ ಬರ್ಬೇಕಾ ಅಂತ ಅನ್ಸತ್ತೆ ಅದೇ ಮನೇಲಿರೋ ಸಮಯದಲ್ಲೋ ಇಲ್ಲೇ ಇನ್ನೇನು ಅಹ ನಾವು ನಿಲ್ದಾಣಕ್ಕೆ ಬರ್ತಾದೀವಿ ಅನ್ನ ಸಮಯದಲ್ಲೋ ಎಲ್ಲಾ ಕೆಲ್ಸ ಎಲ್ಲ ಮುಗಿಸ್ಕೊಂಡ್ ಬರ್ತಾ ಇರೋ ಸಮಯದಲ್ಲಿ ಏನಾದ್ರು ಮಳೆ ಬಂದ್ರೆ ನಮ ಗೆ ಎಷ್ಟು ಖುಷಿ ಅನ್ಸುತ್ತೆ ಅಂದ್ರೆ
ಮನ್ಸಿಗೆ ಹೇಳಕ್ಕ ಆಗಲ್ಲ ಅದಕ್ಕೆ ಎಂತ ಸಮಾಧಾನ ಕೊಡಕ್ಕ ಆಗಲ್ಲ
ಹೌದೌದು ಹಂಗೆ ಅಷ್ಟ್ ಖುಷಿ ಆಗುತ್ತೆ ಅಂದ್ರೆ ನಮ ಸಂದರ್ಭಗ್ ತಕ್ ಕಂತೆ ನಾವು ಇದ ಮಾಡ್ಕೊಂತೀವಿ ಪಾಪ ಅದೇ ಸಂಬಂಧ ತಕ್ಕಂತೆ ಅದು ಏನ್ ಮಾಡುತ್ತೆ ಅಂತಂದ್ರೆ ಅದು ಬರುತ್ತೆ ಏನು ಮಾಡಕ್ಕ ಆಗಲ್ಲ ಹ್ಮ್
ಕಾಯ್ತದೆ ಹೇಳ್ರಿ ನಮಗ್ ಬೇಕು ಅಂದಾಗ ಮಳೆ ಬರ್ ಎಲ್ಲಾ ಮಾಡ ಇದ್ದಂ ನಾವು ಸರಿ ಸರಿಯಾಗಲ್ಲ ಅಷ್ಟು
ಹ ಅದೇನೆ ಬಟ್ ಚೆನ್ನಾಗಿರುತ್ತೆ ಬೇಸ್ಲೆ ಬೇಸಿಗೆಗಾಲಕ್ಕಿಂತ ಮಳೆಗಾಲ ಒಂದ್ ಸ್ವಲ್ಪ ವಾಸಿ ಹ ಇನ್ನ ಈ ಕಾಲದಲ್ಲಿ ಬೋಂಡ ಬಜ್ಜಿ ಮತ್ತೆ ಬಿಸಿ ಬಿಸಿ ಜಿಲೇಬಿ ಇವನ್ನ ತಿನ್ಬೇಕತ್ಕೊಂಡ್ರಿ
ಅದ್ರ ಬಗ್ಗೆ ಏನ ಕೇಳ್ತೀರಾ ಹಸಿ ಚಟ್ನಿ ಹಾಕೊಂಡು ಒಂದ ಎರಡು ಬೋಂಡ್ ಪಕ್ಕಕ್ಕೆಡ್ಕೊಂಡು ಮಳೆ ನೋಡ್ಕೊಂಡ್ ತಿಂತಿದ್ರಿ ಬಾ ಎಲ್ಲಿ ಹೆಂಜಿ ಬರುತ್ತ
ಬಿಸಿ ಬಿಸಿ ಚಹಾ ಕುಡಿಬೇಕ ಆ ಟೈಮಲ್ಲಿಲ್ಲಿ ಇನ್ನುೂ ಚೆನ್ನಾಗಿರುತ್ತೆ
ಮಳೇಲ್ ನಿಮ್ಗ್ ಅಷ್ಟೊಂದ್ ತಿನ್ನೋ ಅಭ್ಯಾಸ ಇದಿಯಾ.
ಇದೆ ಬಟ್ ಅಷ್ಟೊಂದ್ ತಿನ್ನಲ್ಲ ತಿಂತೀನಿ ಅಷ್ಟೇನೆ.
ಮಳೇಲ್ ಒಂಸರ ಪ್ರಯತ್ನಿಸಿ ಹೆಂಗಿರುತ್ತೆ ಅದ್ರ. ಅನುಭವ ಅಂತ ಮತ್ ಹೇಳ್ರಿ.
ಹ್ಮ್ ಹ್ಮ್ ಆಯ್ತಾಯ್ತು ನೀವ್ ಹೇಳಿದ್ದೀರ ಅಲ. ಈ ಸರಿ ಪ್ರಯತ್ನ ಮಾಡ್ತೀನಿ.
ಹೌದು ಪ್ರಯತ್ನ ಮಾಡಿ.
ಹ್ಮ್ ಮತ್ತೆ. ಏನು ಸಮಾಚಾರ ಮರಿಯಲ್ಲ ಮರಿಯಲ್ಲ. ನೀವ್ ಯಾವಾಗಾದ್ರೂ ಹೋರಾಗೋಗಿ ನೇಮ್. ಸಮಯ ಏನಾದ್ರು ಇದಿಯಾ ಹಂಚ್ಕೊಳ್ಳಿ ನೀವ್.
ಅಂದ್ರೆ ನಂದು ಯುನಿಫಾರ್ಮ್ನಲ್ ಇದಾಗ ಜಾಸ್ತಿ ಸಲ ನೆಂದ್ಬಿಟ್ಟಿದೀನಿ. ಅದೆಂಗ್ ಸೋಲ್ಪ ಬೇಜಾರಾಗತ್ತೆ. ಅಷ್ಟ ಬಿಟ್ರೆ ಮಳೆ ಬರ್ತ. ತಿದೆ ಅಂತೇಳಿ ನನ್ ಮನೆಯಲ್ಲೇ ಬೇಕರು ಕೆಲ್ಸನ್ ಬಿಟ್ಟು ಆಚೆ ಹೋಗಿರೋ ಸಮಯಗಳ್ ಜಾಸ್ತಿ.
ನಾ ಏನ್ ಮಾಡ್ತಿದೆ ಗೊತ್ತ ಚಿಕ್ಕವಾಗ ಮಳೆ ಬಂತ್. ಗ್ಲೇನೇ ಅಂಗ್ಡಿಗ್ ಏನಾದ್ರು ತೊಗೊಂಬರಕೆ ಅಂತ ಹೋಗ್.
ಹೌದೌದು ನಾನ್ ಅಂ ಅಂತ ಸಮಯಗಳುನೆ ಹುಡುಗ್. ಉಡ್ಕಂಡ್ ಉಡ್ಕಂಡು ಬೆಳಗಿಂದ ಕೈಕಂಡ್ ಕುಂತಿರೋಳು.
ಪೆನ್ ಖಾಲಿ ಆಗಿದೆ ಮಮ್ಮಿ ಮಮ್ಮಿ ಪೆನ್ಸಿಲ್ ಒಟ್ಟೋಗೈತೆ. ಮಮ್ಮಿ ಶಾರ್ಪ್ನರ್ ಕಾಳ್ದೋಗೈತೆ ಅಂತ ಹೋಗ್ತಿದ್ದೆ ನಾನು ಅವಾಗ್
ಹ್ಮ್ಮ್ ನಾನಿಗ್ ಇವತ್ತುನು ಮಳೆ ಬರ್ತಿದೆ ಅಂದ್ರೆ ಹೋಗ್ ನಮ್ ಮನೆ ಮಾಡಿ.
ಹ್ಮ್ ಇನ್ನುೂ ನಮ್ಮಮ್ಮ ಬೇಡ. ಎಲ್ಲ ಇದಾವೆ ಅಂತ ಇಲ್ಲ ಬೇಡ ಇವಾಗ ಏನು ನೀನ್ ಹೋಮ್ರ್ಕ್ ಬರ್ದಿಲ್ಲ ಅಂದ್ರು ಪರ್ವಾಗಿಲ್ಲ ಅಂತ ಚಿಕ್ವಯಸಲ್ ನಮ್ ಅಮ್ಮ ಕಾಟ. ಕೊ ಮೊಮ್ಮಿ ನಿನ್ಗೆ ಬೆಳಕು ಬರಲ್ಲ ಅಲ್ವಾ ನಿನ್ಗೆ. ಮೇಂಬತ್ತಿಬೇಕಲ್ವಾ ತಗೊಂಬರ್ತೀನಿ ಅಂತ್ ಹೇಳ್ಬಿಟ್ಟು ಕಾಸಸ್ ತಗೊಂಡ್ ಓದೋಗ್ತಿದ್ದೆ ನಾನು.
. ಹೌದು ಅವೆಲ್ಲ ನೆನೆಸ್ಕಂಡ್ರೆ. ತಮಾಷೆ ಅನ್ಸುತ್ತೆ ಇವಾಗ.
ಹೇ ಬಿಡು ಮತ್ತೆ ಮನೆಲ್ ಸುಮ್ನೆ ಬೈತಾರೆ ಅಂತೇಲ್ಬುಟ್ ಹೋಗಲ್ಲ ಅವಾಗ್ ಬೈದ್ರು ಏನ್ ಅಷ್ಟ್. ಅಷ್ಟು ಕಿವಿಗ್ ಹಾಕತಿರ್ಲಿಲ್ಲ.
ಹ್ಮ್ ಹ್ಮ್ ನಾವು ಬಿಡ್ರಿ ನಾವ್ ಇವಾಗ್ ಬೈದ್ರು ಕಿವೀಗ್ ಆಕಳಲ್ಲ ಅದು. ಬೇರೆ ವಿಷ್ಯ.
ಹ್ಮ್.
ಅಂದ್ರೆ ಏನು ಅಂದ್ರೆ ನಮಿಗೆ ಮಳೇಲ್ ನೆನೊದು ಅನ್ನೋದು ಒಂದು. ನಮ್ ಜೀವಂದಲ್ಲಿ ಒಂದ್ ಭಾಗ ಇದ್ದಂಗೆ.
ಹೌದೌದು.
. ಮಲೆಗಾಲ ಇವಾಗ ಮಲೆಗಾಲ ಅಂದ್ರೆ ರೈತ್ರಿಗೆ ಬಿತ್ನೆ ಬಿಡುವಂತ ಸ. ಹೆಂಗೋ ನಮಿಗ್ ನೆನ್ಬೇಕು ಅನ್ನೋ ಒಂದು ಸಮಯ ಅಂತದ್ದು.
ಹೌದೌದೌದು ಅವ್ರಗೀಗ ಬೆಳೆ ಎಲ್ಲ ಬಂದು ಚೆನ್ನಾಗಾದ್ರೆ ಅವ್ರಿಗೆ. ಎಷ್ಟ್ ಖುಷಿ ಆಗತ್ತೆ. ಆ ತರ ನಮುಗ್ ಮಳೆ ಖುಷಿ ಆಗತ್ತೆ ಹೌದ್ ಹೌದು. ಮತ್ತೆ ಈಗ ಇನ್ನೊಂದು ಮಳೆಯನ್ನ ಸಂರಕ್ಷಣೆ ಮಾಡ್. ತ್ತರೆ ಗೊತ್ತ. ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತಾರಲ್ಲ.
ಏನಾದ್ರು. ಬಾವಿಗಳಲ್ಲಿ ಮಳೆ ನೀರ್ನ ಹ.
ಈಗ ಈಗಿನ್ ಕಾಲ್ದಲ್ಲಿ ಬೇರೆ ಬೇರೆ ರೀತಿಯಲ್ಲ ಕನ್ಡಿಡ್ದಿದರೆ. ಅದ್ರಲ್ಲಿ ಸಂರಕ್ಷಣೆ ಮಾಡ್ತಾರೆ ಮತ್ತೆ ಬೇಕಾಗಿದ್ದಾಗ. ಹಾ ಅದನ್ನ ಉಪಯೋಗಿಸ್ಕೊತಾರೆ
ಹ್ಮ್ ಹ್ಮ್
ನಮಗೆ ಒಂದ್ ಸ್ವಲ್ಪ ಪ್ರಾಜೆಕ್ಟ್ಸ್ ಇತ್ತು ಆಗ ಆಕ್ಟಿವಿಟಿಗಳು ಇವೆಲ್ಲಾ ಕೊಡ್ತಿದ್ರು ನಮ್ಗೆ ನಾವು ಡಿಗ್ರಿ ಓದ್ ಆಗ ನಾವು ಹೋಗ್ತಿದ್ವಿ ಈ ತರಾ ಮಳೆ ಅಂದ್ರೆ ಒಂದೊಂದು ವಿಷಯ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ನಾವು ಹೋಗಿ ಮಾಡ್ಬೇಕು ನಾವಾಗ ಮಳೆ ಗಳ ಅಂದ್ರೆ ಮಳೆ ನೀರನ್ನ ಯಾವ್ ತರ ಸಂರಕ್ಷಣೆ ಮಾಡೋದು ಅಂತ ಹೇಳ್ಬಿ ಒಂದು ಅ ಇದು ಇರನ್ನೇ ಮಾಡಿದಾರೆ ಅಂದ್ರೆ ಒಂಥರ ಡೆಮೋ ತರ ತೋರಿಸ್ತಾರೆ ನಮಗೆ ಹ ಅವಾಗ ಒಂದ್ಸರಿ ನಾನು ಹೋಗ್ ಬಂದಿದ್ದೆ ಅಲ್ಲಿಗೆ. ಅದಕ್ಕಾಗ ನನ್ಗೆ ಇದ್ರ ಬಗ್ಗೆ ಚೆನ್ನಾಗಿತ್ತು ಅಂದ್ರೆ ಒಂದೊಂದ್ ತರ ಒಂದೊಂದ್ ರೀತಿ ಈಗ ಯಾವ್ ತರ ಅಂದ್ರೆ ಈಗ ತರ ಸಂರಕ್ಷಣೆ ಮಾಡಿರೋ ನೀರು ಬೇಕಾಗಿರೋ ಸಮಯದಲ್ಲಿಷ್ಟ ಇದನ್ನೇ ಬೇಕಾಗಿರೋಂತ ಕಡೆಗೆ ಹೋಗೋತರಾ ಮಾಡಿದ್ದಾರೆ ಹ ಹಿಂಗೆ ಯಾವ ತರ ಹ್ಮ ಈಗ ಗಿಡಗಳಿವೆ ಹಾ
ನಾನು ಈ ಸಲಾ ಯಾವತಾರೂ ಹೋಗ್ಬೇಕಂತ ಪ್ರಯತ್ನಿಸ್ತೀನಿ
ಹ್ಮ್ ಹೋಗ್ಬಿಡ್ ಬನ್ನಿ ಅದು ಚೆನ್ನಾಗಿರುತ್ತೆ ನೋಡೋದಿಕ್ಕೆ ಅಂದ್ರೆ ನಮಗ್ ಗೊತ್ತಿರಲ್ಲಾ ಅಂತ ವಿಷಯನಾಗ ನಾವು ತಿಳ್ಕೊಬಹುದು
ಈ ಸಲ ಹೋದಾಗ ಎಲ್ಲಾದ್ರೂ ಅಂತ ಅವನ್ನ ನೋಡೋದಿಕ್ ಪ್ರಯತ್ನಿಸ್ತಿನಿ ಕಣ್ರಿ
ಇ ಹ ಕಡ್ರಿ ಅಷ್ಟೇನೆ ತುಂಬಾ ನೆನೆ ಬಿಡಿ ನಿಮ್ಮ ಆರೋಗ್ಯ ಜಾಗೃತವಾಗಿ ಇಟ್ಕೊಳ್ಳಿ
ಧನ್ಯವಾದ
ಧನ್ಯವಾದಗಳು